ಹಲೋ ಕೇಳ್ತಿದ್ದಾನ ಹ ಹ ಹಾ ಕೇಳ್ತಿದ್ದ ಹ್ಮ ಮತ್ತೆ ಆರಾಮಿದ್ದೀರಾ
ಹ್ಮ್ ಆರಾಮದೇವ ನೀವು
ಹ್ಮ ಆರಾಮದಿನ ಯಾರು ಬರತ್ ಊಟ ಇಲ್ಲ ಇನ್ನು ಲೇಟ್ ನಮ್ದು ನಮ್ದು
ನಮ್ದು ಮಾಡಬೇಕಕ್ ಎಂಟು ಎಂಟು ಎಂಟುವರೆಗೆ
ಓಕೆ ಎಲ್ಲಿ ನೀವು ಬ ಎಲ್ಲಿ ಹೆಂಗೆ ಪರಿಚಯ
ಯಾರ್ಿಗೆ
ಭಾರತಗೆ
ಭರತ್ಗೆ ನಾವು ಬ್ಲಿಂಕೆಟ್ ಸ್ಟೋರ್ಗೆ ಹೋಗ್ತಿದ್ವಾ
ಓಕೆ ಓಕೆ ಹಾ ಹಾ
ಹ್ಮ್ ಅಲ್ಲಿಂದ ಪರಿಚಯ
ಓಕೆ ಹ್ಮ್ ಮತ್ತೆ ಊಟ ಹಾ ನಾನು ಅಕಾಡೆಮಿ ಫ್ರೆಂಡ್ ಅಂದ್ರೆ ಲೈಕ್ ಒಂದೇ ಲೈಬ್ರರಿ ನಾವು ಯು ಪಿ ಎಸ್ ಸಿ ಕೋಚಿಂಗ್ ಬಂದಾಗ ಒಂದೇ ಲೈಬ್ರರಿ ಇದಿದ್ದು
ಹ್ಮ ಹ
ಸೊ ಅವವಾಗಿಂದ ಪರಿಚಯ ಇಲ್ಲಿ ನಾನು ಹ ವರ್ಕಿಿಗೆ ಹೋಗ್ತೀನಿ ನಮ್ಮೂರಲ್ಲೇ ನಾನು ಹ್ಮ ಟೀಚರ್ ಆಗ ವರ್ಕ್ ಮಾಡ್ತನಾ ಅದು ಮಾರ್ನಿಂಗ್ ಹಂದ ಈವ್ನಿಂಗ್ ತನಕ ಸ್ಕೂಲ್ ಆಗ್ಬಿಡುತ್ತೆ ಹಂಗಾಗ ಬಂದು ಮಾಡಕ್ ಆಗ್ಲಿಲ್ಲ ಸರಿಯಾಗಿ ಇವತ್ತು ಫ್ರೀ ಆಗಿದ್ದೆ ಕರೆಕ್ಟ್ ಆಗಿ
ಹಸ್
್ಮ ನಾನ ಅದೇ ಏನನ್ ಮೊನ್ನೆ ಕೊಟ್ಟ ಬರತ್ತತ್ ಆಕ್ಚುಲಿ ನಂಬರ್ನ
ಅವ್ರ ಅಂದ್ರರು ನಂಗೆ ಅವ್ರ ಬಿಸಿಿ ಇರ್ತಾರೆ
ಹ್ಮ್ ಇಲ್ಲ ನಂ ಸ್ಕೂಲಿಂದ ಒಂದು ಸ್ವಲ್ಪ ವಜ್ಜಿ ಇತ್ತು ಕೆಲ್ಸ ಹಂಗಾಗಿ ಬ್ಯುಿಸಿಿ ಆಗ್ಬಿಟ್ಟೆ ಹ್ಮ್ ಮತ್ತೆ ಆರಾಮದೀರಾ
ಹ್ಮ್ ಆರಾಮ ನೀವ
ಹ್ಮ ಆರಾಮಿದ್ದೀನಿ ಊಟ ಇನ್ನು ಲೇಟ್ ಏನುೋ ನಿಮ್ದು
ಹ್ಮ್ ಏನ್ ಸರಿ ಒಂಬತ್ ಗಂಟೆಗೆ ಹೋಗ್ತೇನಿ ನಾನು
ಹ್ಮ್ ಹ್ಮ್ ಒ್ ನೀವು ಬೆ್ಯಾಂಗ್ಳೂರಲ್ಲಿ ಹ
ಹ್ಮ ಇಲ್ಲ ಇಲ್ಲಿ ನಂದ ಇರ
ಪಿಜಿಲಿ ಓಕೆ
ನೀವು ಎಲ್ಲಿಗರೆ
ನಾನು ಅಲ್ಲೇ ಇದ್ದೆ ಮುಂಚೆ ನಾನ ಅಂದ್ರೆ ರೂಮ್ ಆಡ್ಕೊಂಡಿದ್ದೆ ಹಾ ಬಟ್ಟಲ್ಲಿ ನಂಗೆ ಲೈಕ್ ನಂದ ಇಲ್ಲಿ ಏನೋ ಒಂದು ವರ್ಕ್ ಆಗದಿತ್ತು ಸೊ ಹಂಗಾಗಿ ಈ ಕಡೆ ನಮ್ಮೂಗೆ ವಾಪಸ್ ಬಂದೆ ಸ ಸದ ಅದಕ್ಕೆ ಆ ವರ್ಕ್ ಆಗ ತನಕ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ಟೀಚರ್ ಆಗಿ
ಏನ್ ಗೌರ್ಮೆಂಟ್ ಜಾರ್ಬ್್ ಈಗ ಯು ಕೆಿ ಎಸ್ಗಾ
ಅಯ್ಯೋ ಇಲ್ಲ ಗೌರ್ಮೆಂಟ್ ಪ್ಲೇಸ್ ಮೇಲೆ
ಎಲ್ಲ ಪ್ರಿಪರೇಷನ್ ಮಾಡ್ ಲ್ಲ ಕೆ ಸಿ ಅದನ್ ಬಿಟ್ಬ ಬಿಟ್ರ ಏನು
ಇಲ್ಲ ಇಲ್ಲ ಇಲ್ಲ ಮಾಡ್ತಿದ್ದೇನ್ ಮಾಡ್ತ ಬಟ್ ಅಟೆಂಪ್ಟ್ಸ್ ಏನುೂ ಕೊಡ್ತಿಲ್ಲ
ಹ್ಮ ಹ್ಮ
ಅಟೆಂಪ್ಟ್ಸ್ ಏನುೂ ಕೊಡ್ತಿಲ್ಲ ಸದ್ಯಕ್ಕೆ ಜಸ್ಟ್ ನನ್ನ ವರ್ಕ್ಲ್ಲೇ ಬ್ಯುಿಸಿ ಇದ್ದೀನಿಗನ್ನು
ಯಾಕೆ ಅಟೆಂಪಪ್್ಸ್ ಕಡಿಮೆ ಆಗ್ಬಿಡ್ತಾವ ಅಂತ ಕೊಟ್ಟ ಕೊಡ್ತಿಲ್ವಾ ಏನ್
ನಾನು ಎಮ್ ಎಸ್ ಸಿ ಕೂಡ ಮಾಡ್ತಾ ಇದ್ದೀನಿ ಮೈಸೂ ಯನಿವರ್ಸಿಟಿಲ್ಲಿ ಎಮ ಎಸ್ ಕಸ್ಪಾಂಡೆನ್ ಮಾಡ್ತಾ ನ ಕರೆಕ್ ಎ ನ ತೇರಿ ಎಕ್ಸಾಮ್ ಇತ್ತು ನಿಮ ಅವ ಹೇಳ ಅಕನ ಇ ನ ನಾನು ಎಂ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಬಿಸಿ ಇದ್ದೆ ಹ ಕರೆಕ್ಟ್ ನಿ ನೀವು ಮಾತಾಡಿದ್ನಲ್ಲ ನಿಮ್ಮ್ ಹತ್ರ ಮೆಸೇಜ್ ಅಲ್ಲಿ ಅದು ಸಂಡಗೆ ಕರೆಕ್ಟ್ ಆಗ ಎಕ್ಸಾಮ್ಸ್ ಮುಗತು ಆಮೇಲೆ ನಂ ನೆಕ್ಸ್ಟ್ ಡೇಂದ ಸ್ಕೂಲ್ ಸ್ಟಾರ್ಟ್ ಆಗಿ
ಚೆನ್ನಾಗ ಆಯ್ತಾ ಎಕ್ಸಾಮ
ಎಲ್ಲ ಚೆನ್ನ ಆ್ತು ರಿಸಲ್ಟ್ ಬರೋದ ಅಂದ್ರೆ ಬಾಕಿ
ಚೆನಾಗ ಬಿಟ್ಟಿಲ್ವಾ
ಪ್ೇಟ್ು
ಹ ಹ ಬ ಬಸ್ ನ ಆಲ್ಲ ಎಷ್ಟುಾಗ ಯಾರ್ು ಬಿ ಸರಿ
ಹ್ಮ ಇನ್ನು ಕರೆಕ್ಟ್ ನು ನಾಲ್ಕ್ ಇವತ್ತಗ್ ಮೂರ್ ನಾಲ್ಕ್ನೇ ದಿನ ಅನ್ಕೋತೀಿನಿ ಹಾ ಇಲ್ಲ ಮೂರ್ನೇ ದಿನ
ಅದೇ ನಾಕಕ್ ದಿನಾನೂ ಆಗು
್ಮ ಒಲ ಅಕ್ಕಿ ಮಲ್ಲಿ ಅವರೆಲ್ಲ ಗೊತ್ತಂಗಂದ್ರೆ
ಹಾ ಲೋಕೇಶ್ ಅವ್ರ ಗೊತ್ತು
ಹಂ
ಅಲ್ಲಿೇ ಮಲ್ಲಿಕಾರ್ಜುನ್ ಗೊತ್ತು
ಹಾ ಮಲ್ಲಿಕಾರ್ಜುನು
ಹಾ ಹಾ ಅವ ಊರ್ ಪಕ್ಕಾನ ಎ್ಣಮ್ಮಊರ
ಅದು ಮಲ್ಲಿಕಾರ್ಜುನ್
ಹಾ ನಮ್ಮೂರಿ ಪಕ್ಕಾನ ಅವ್ರಗ
ಹ ಅವರೆಲ್ಲ ನಂಗೆ ಪರಿಚಯ ಇದ್ದಾರೆ ಅವರು್ಮ ಅವರು ಎಲ್ಲಾ ನಂಗೆ ಇದ್ರ ಫ್ರೆಂಡ್ಸ್ ಲೈಬ್ರರಿ ಫ್ರೆಂಡ್ಸ
ಅದೇ ಅವ್ರೆಲ್ಲಾ ಬರ್ತಿದ್ರು ಅಲ್ಲಿಲ್ಲಿ
ಹ್ಮ್ ಹೌದು ಕರೆಕ್ಟ್ ಅವರು ಮಾಡ್ತಿದ್ರು ಈಗ್ ಮಾಡ್ತಿಲ್ಲಂತ
ಹ್ಮ ಹಾಗ ಹಾ ಇವಾಗ ಭರತ್ಪ್ ಅವ್ರದ್ದು ಎಕ್ಸಾಮ್ ಇದೆ ಅದಕ್ಕೆ ಅವ್ರ ಬಿಸಿ ಆಗ್ಬಿಟ್ಟ ಸ್ಪೆಷ ಎಕ್ಸಾಮ್ ಅಂತ ನಾನು ಹೋಗಿ ಸುಮಾರು ಮೂರ ತಿಂಾಯಚ
ಏಕೆ ನೀವ ನೀವೇನ್ ವರ್ಕ್ ಮಾಡ್ತೀರಾ
ಇಲ್ಲ ಇಲ್ಲ ಸ್ಟಡೀಸ್ಗೆ ಅಂತಾನೆ ಬಂದಿ ಗ ತನೆ
ಓಕೆ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋದು ಏನು ಎಸ ಓಕೆ ಕೆ ಪಿ ಎಸ್ ಸಿ
ಹಾ ಕೇ
ಕೆ ಪಿ ಎಸ್ಸಗೆ ಹ್ಮ ಹ್ಮ್ ಎಲ್ಲಿ ಕೋಚಿಂಗ್ ತೊಗೊಂಡಿದ್ರೆ ನಾರ್ಮಲ್ ಆಗಿ
ಇಲ್ಲ ಇಲ್ಲ ಸೆಲ್ಫ್ ಸ್ಟಡ ಮಾಡ್ತಿದ್ದೀನಿ
ೆ ಅದ್ದೇ ಲೈಬ್ರರಿ ಎಲ್ಲ ಇದ್ರಾ
ಇಲ್ಲ ಇಲ್ಲ ಎಲ್ಲಿದ್ದೇನಿ ನಾನು ಇಲ್ಲಿ ಸ್ಪರ್ಧಾಜಿತ ಅಕಾಡೆಮಿ ಇದೆಯಲ್ಲ
ಹ ಹಾ ಹಾ ಓಹೋ ನಾವ ಅಂದ್ರೆ ಈ ಕಡೆ ಜ್ಞಾನಸ ಜ್ಞಾನ ಸಾಧನ
ಜ್ಞಾನ ಸಾಧನ ಅಂದ್ರೆ ಕಡೆ ಮೆಟ್ರೋ
ಹಾ ಈ ಕಡೆ ಸೈಡು ಅದು ವಿಜಯನಗರ ಕ್ಲಬ್ ರೋಡ್ ಎಲ್ಲ ಹ ಆ ರೋಡಲ್ಲಿ ಫಸ್ಟ್ಐ ಎದುರುಗಡೆನ ಅಲ್ಲ ಇದ್ದಿದ್ ನಮ್ದು ನಾಂದ್ರ ಒಂದ್ ವರ್ಷ ಅಷ್ಟ ಇಷ್ಟ ಮಾಡ್ಕೊಂಡತ್ತು ಓದಿದ್ದು ಆಮೇಲೆ ನಾನು ಒಂದೇ ಅಟೆಂಪ್ಟ್ ಕೊಟ್ಟಿದ್ದು ಆಮಲಿಂದ ಕೊಡಕ್ ಆಗ್ಲಿಲ್ಲ ನಂ್ಗೆ
ಈ ಸರಿ ಕೊಡ್ಬೇಕಾಗಿತ್ತಲ್ಲಾ
ಇಲ್ ಇದೇ ಈ ಸತಿ ಎಕ್ಸಾಮ್ ಇತ್ತಲ್ಲ
ಹಾ ಅದಕ್ಟ ಹಾ ನಾನು ಹೋದರ್ಷ ಕೊಟ್ಟಿದ್ದೆ ಈ ವರ್ಷ ಬಏನ್ ಹಾಕ್ತಿದ್ದೆ ಅದ ಯಾಕೋ ಫೋಟೋಸ್ ಅವೆಲ್ಲ ಏನೇನ ತೋರಿಸಸ್ತಿತ್ತುದ ನಂಬರ್ಸ್ ಬರ ಹಾಗಾಗಿ ಅಪ್ಲಿಕೇಶನ್ ಹಾಕ್ಲಿಲ್ಲ ಒಂದ್ ದಿವ್ಸ ಫುಲ್ ಎಷ್ಟ ಆಯ್ತು ಅದಕ್ಕೆ ಬಿಟ್ಬಿಟೆ
ಕೊಟ್ಟಿದೀರ
ಕೆ ಪಿ ಎಸ್ ಐಜ್ ಕೊಟ್ಟ ಕಟ್ಟಲ್ಲ ಕೆ ಎಸ್ ಪಿ ಕೊಟ್ಟಿದ್ದೆ ಒಂದ್ಸರಿ ಅ ಪ ಎಕ್ಸಾಮ ಬರ್ ಈಗ ಮತ್ತೆ ಮೊನ್ನೆ ಎಸ್ ಡಿ ಎಫ್ ಡಿ ಕಂಡಕ್ಟರ್ ಎಲ್ಲ ಬಿಟ್ಟಿದ್ರಲ್ಲ ಸೆವೆನ್ ನಂಿ ಏ ಪೋಸ್ಟ್ ಕೆ ಅರ್ ನಂದು ಬಿ ಎ ಆಗಿದೆ
ಬಿ ಎ ಆಗಿದೆ ಕೆ ಇನ್ ಕೇಸ್ ಬಿ ಎಸ್ ಸಿ ಬಿ ಎಡ್ ಆಗ್ಬಿಟ್ಟಿದಿದ್ರೆ
ಹಾ ಹಾ
ಇವಾಗ ತುಂಬಾ ಕಾಲ್ಫಾರ್ಮ್ ಆಗಿದೆ ಲೈಕ್ ಸ್ಕೂಲ್ಸ್ ಅಲ್ಲೆಲ್ಲ ಒಂದ್ ವರ್ಷ ವರ್ಕ್ ಮಾಡಿದ್ಮೇಲೆ ಆಮೇಲೆ ಏನೋ ಲೈಕ್ ಗೌರ್ಮೆಂಟ್ ಮಾಡ್ಕೋತಾರೆ ಅನ್ನೋದೇನೋ ಸುದ್ದಿ ಬಂದಿದೆ ಹಂಗ ಹಾ ಪ ಲೈಕ್ ಪರ್ಮನೆಂಟ್ ತರ ಆಗುತ್ತೆ ಮ ಅಂತ ನ ಅಂದಿದ್ದಾರೆ ಗೊತ್ತಿಲ್ಲ ನನ್ಗೆಲ್ಲಾ ನನ್ ಫ್ರೆಂಡ್ಸ್ ಅಂದಿದ್ದುೊ ಅದಕ್ಕೆ ಕೇಳಿದೆ ಎಜುಕೇಶನ್
ಕಾಮರ್ಸ್ ಮಾಡಿದವಿ ಈಗೆಲ್ಲ ತನ್ಸಷ್ಟ ಹಾ ಆಮೇಲೆ ಕಾಂಪ್ಲೀಟ್ ಡಿಗ್ರಿ ಓದೋಣ ಅಂತಾನೆ ಡಿಗ್ರಿ ಬನ್ನಿ ಸ್ಟಡಿ ಮಾಡ್ತಿದೀನಿ
ಓಕೆ ಕೆ ಚೆನ್ನಾಗಿ ಅಂದ್ರೆ ಇವಾಗೂ ಬೇರೆ ಇದ್ರ ಕ್ವಾಲಿಫಿಕೇಶನ್ ಅಲ್ಲಿ ಇದೀರಾ ಲೈಕ್
ಇಲ್ಲ ಏನು ಮಾಡಿಲ್ಲ ಮಾಡ್ಬೇಕಂತ ಅನ್ಕೊಂಡಿದೀವು
ಮಾಡ್ಕಳಿ ಮಾಡ್ಕೊಳೋ ಟೈಮಲ್ಲಿ ಮಾಡ್ಕೊಂಬಿಡ್ಬೇಕು ಒಂದು ಬಿ ಎಸ್ ಸಿ ಆಯ್ತು ಬಿ ಎಡ್ ಆಯ್ತು ಬಿಎಂಎಸ್ ಮಾಡ್ಕೊತ ತ
ಬಿ ಎಸ್ ಸಿ ಬಿ ಎಡ್ ಎರಡು ಮು
ಎರಡು ಆಗಿದ ಎಂ ಎಮ್ ಎಸ್ ಸಿ ಪರ್ಸಿ ಹೆಂಗಗೆಲ್ಲಿದ್ದೀ
ಹೌದಾ
ಹ್ಮ್ ಬಿ ಎಡ್ ಇ್ರಗ್ಯುಲರ್ ಆನ ಕೋರ್ಸಿ ಮಕ್ಕ ಹ್ಮ ಅಲ್ಲಿ ಕೋರ್ಸ್ ಮಾಡ್ತಾ ಇದ್ನಲ್ಲ ಅವಾಗ
ಹ್ಮ ಬಿ ಅದುು
ಯು ಪಿ ಎಸ್ ಸಿ ಕೋರ್ಸ್ ತಗೋತಾ ಇದ್ನಲ್ಲ
ಹಾ ಹಾ ಅವಾಗ್ಲಾ ಮಾಡಿದ್ರಾ
ಆಗ್ಲೇ ಮಾಡ್ಕೊಂಡಿದ್ ನಾನು ಬಿ ಎಡ್ನು
ಎಲ್ಲಿಲ್ಲೇ ಬೆಂಳೂರಲ್ಲೇ ಮಾತನಾಡಿದ್ದಾ
ಅಲ್ಲ ಅದು ದಾವಣಗೆರೆಯಲ್ಲಿ ಮಾಡಿದ್ದು
ಹೌ ದಾವಣಗೆಲ್ಲಿ ಮಾಡಿದ್ರ ಫೀಜ್ ಎಷ್ಟಿತ್ತು
ಫೋರ್ಟಿ
ಫಾರ್ಟಿ ತೌಸಂಡ್
ಫೋರ್ಟಿ ಹ್ಮ ಅಲ್ಲ ಅಲ್ಲ ಸಿಕ್ಸ್ಟಿ ಸಾರಿ ಸಿಕ್ಸ್ಟಿ
ಸಿಕ್ಸ್ಟಿ ಥೌಸಂಡ್
ಹಾ ಪರಿಯರು ಹ ಪರಿಯರು
ಹ
ಮಾಡ್ಕೋಬಹುದು ಬಟ್ ಒನ್ ಇಯರ್ ಅ ಆದ್ರೆ ಯೂಸ್ಫುಲ್ ಇದೆ
ಹಾ ಹಾ
ಟೂ ಇಯರ್ಸ್ ತನಕ ಎಲ್ಲ ಯೂಸ್ಫುಲ್ ಇಲ್ಲ
ಹೌ ಒನ್ ಇಯರ್ ಮಾಡ್ಕೊ ಟೂ ಇಯರ್ಸಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೋಗ್ಬಿಡುತ್ತಲ್ಲ
ಹೌದು
ಹ
ಹಂಗ ಬಟ್ ಆ ಟೈಮ್ ಅಲ್ಲಿ ನನ್ ಸೆಲೆಕ್ಟ್ ಮಾಡ್ಕೋಬೇಕಿತ್ತ ಹಂಗ ಕಿ ಮಾಡ್ಕೊಂಡಿರ್ತಾಯತದೆ
ಹ್ಮ್ ಹ್ಮ್
ಹ
ನಾನು ಮಾಡ್ಕೋಬೇಕಾಗಿತ್ತು ಅದೇ ಕರ್ಕರಮ ಆಗುತ್ತೆ ಆಗುತ್ತೆ ಅಂತ
ಹೌದು ಇಲ್ಲ ಅದಿನ್ನೂ ಟೈಮ್ ಇ ಇದೆ ಅಂತ ಅಂದ್ರು ಬಟ್ ಈಗ ಹೇಳ್ಲಿ ಕಾ ತ್ತಲ ಲೈಕ್ಕೇನೊ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂತಿದಿದ್ದಾರೆ
ಈಗಲ್ಲಿ ಗೌರ್ಮೆಂಟೆ ಚೇಂಜ್ ಆಯ್ತಾಲ್ಲ ಇನ್ನ ಲೇಟ್ ಆಗ್ಬೋುದು
ಹೌದು ಹೌದು ಮುಗಿ ತ್ ಇನ್ನಿನ್ ಕತೆನೆ
ಹ್ಮ್
ಮತ್ತೆ ಹೌದು ಇವತ್ತ ಆಯ್ತಲ್ಲ ಎಲ್ಲಾ
ಹ್ಮ ಅದೇನು ಇಲ್ಲ ಹ ಮಾಡಿ
ಓ ಎಲ್ಲಿ ಪಿಜೆಗ ಹೋಗೆ ಮಾಡದ
ಹ್ಮ್ ಸಜನಲ್ಲೆ ಹೋಗ್ಬೇಕು
ಓಕೆ ಓಕೆ ಯಾವ ಪಿ ಜಿ ಎಲ್ಲಿರೋದು
ಇಲ್ಲ ವಿಕ್ರಂ ಪಿಜಿ ಅಂತ
ಹಾ ಹಾ
ವಿಕ್ರಂ ಬಾಯ್ಸ್ ಪಿಜಿ
ಹ್ಮ ನಾವು ಅ ಕಡೆಗ್ ಇದ್ವಿ ಆ ಎಮ್ ಸಿ ಲೆಔಟಲ್ಲಿ ಇದ್ವಿ ನಾವು.
ಎಂ ಸಿ ಲೆಔಟ್ಟು ಇಲ್ಲಿ ಹತ್ರ ಆಗುತ್ತಲ್ಲ ಇಲ್ಲೇ ಅಲ್ಲಾ
ಹಾ ಎಲ್ಲ ಹತ್ರ ಆಗುತ್ತೆ ಎಂ ಸಿ ಲೇಔಟ್ಲ್ಲಿ ಇದ್ವಿ ಫಸ್ಟ್ ಆಮೇಲ್ ನಾ ಈ ಕಡೆ ಬಿಟಿಎಂ ಲಔಟ್ ಹೋಗಿದ್ದೆ ಬಿ ಟಿ ಎಂ ಲೆಔಟಲ್ಲಿ ಹಾ ಅತ್ತಗುಪ್ಪ ಸೈಡು ಆಮೇಲೆ ನಾನು ಬಿ ಟಿ ಎಂ ಲಔಟ್ ಹೊಗಿದ್ದು
ಎಲ್ಲ ಸ್ಟಡೀಸ್ನೇ ಅಲ್ಲಿ
ಹ್ಮ ಹೌದು ಇರಿ ನಿಮ್ಗೆ ಇನ್ನೊಮ್ಮೆ ಮಾಡ್ತೀನಿ
ಹಾ
ಸರಿ ಸರಿ ಹ